ಹಲೋ
ಯಾರು
ಅಲೋ ಹೇಳು
ಹ್ಮ್ ಅದೇ ಹೇಳ್ದ ನಂದು ಒಂದ್ ಇನ್ನೊಂದ್ ಕಾಲ್ ಬಾಕಿ ಇತ್ತು
ನಾನ ಮತ್ತೆ ಇನ್ನು ಮೂ ಎರಡು ಅಷ್ಟ ಮುಗ್ದವಲ್ಲ ಇನ್ನೊ ಮೂರ್ ಟಾಸ್ಕ್ ಹಾಕಿದು ಅನ್ನದು
ಹಾ ಮಾತಾಡ ಅಂದ್ರ ಹೋಗಿ ನೀವ ಹೋಗ್ಬಿಟ್ಟದ ಅಲ್ಲಿಗೆ
ಎಲಿಗಿ ಹೋಗಿಲ
ಹ್ಮ್ ಯಾರ್
ಯಾರು ಹಚ್ಚಿಲ್ ನಂಗು ಬ್ಯಾಸ್ರ ಆಗ್ಯಾತಿ.
ಹೌದಾ
ಹ್ಮ್
ಆರಾಮಳ್ಳಿ ಕಾಲ್ ಮಾಡಿದ್ರ ಯಾರ ಮಾತಾಡತ್ತಾರ ಬಂತು
ಯಾವಾಗ
ಇವಾಗ ಮಾಡಿದ್ದೆ ನಾನು ಯಾಕ ಒಮ್ಮೆ ದೊಮ್ಮೆಲಿಗೆ ಬ್ಯಾಕ್ ಹೋಗಿ ಇವಾಗಲ್ಲ ಅವಾಗಲ್ಲಾ ಮಾತಾಡಿದೀವಿ ನೋಡು
ಹ್ಮ್ ಹ್ಮ್ ಅದು ಸೃಷ್ಟಿ ವಾಪಸ್ ಹಚ್ಚಿದಲ
ಹಾ ಹಾ
ಮತ್ತೆ ಇಬ್ರದು ಕಾಲ್ ಕಟ್ಟಾತ ನಾ ಸುಂಬ್ ಬಿಟ್ಟೇ
ಹ್ಮ ಸೃಷ್ಟಿ ಹಚ್ಚಳ ಯಾರ ಹಚ್ಚಾರ ಯಾರಿಗೆ ಗೊತ್ತವ
ಸೃಷ್ಟಿ ನನ್ ಬಿಟ್ಟ ಬಾರ ಇಲ್ಲ
ಹ್ಮ ಯಾರಿಗ್ ಗೊತ್ತು ನಮ್ಗೆ
ಬಿಟ್ರೆ ತ್ರಿವೇಣಿ ಅಚ್ಚುತಾಳ ಬಿಟ್ರೆ ತಾರಾ ಅಚ್ಚುತಾಳ.
ಏನ್ ಹೇಳಕ್ ಆಗಲ್ಲ ನೀವ್ ಅಂದ್ಮೇಲೆ ಸುಮ್ ಹು ಅನ್ ಬೇಕ್ ಅಷ್ಟೇ. ಕಾರಕಚ್ ತ್ರಿವೇಣಿರನು ಸೃ ದ್ಯಾಪುರರಾನ ಏನಾರಾನ ಸುಮ್ಮು ಊ ಅಷ್ಟೇ ನಾನು. ನೀ ಹೇಳ್ದಕ್ಕೆಲ್ಲ ಹು ಹಚ್ಚಾರ ಹು. ಹಾ ಏನು ಹಲೋ
ನನ್ ಇನ್ನ ಮೂರು ಟಾಸ್ಕ್ ಯಾವಾಗ ಕಂಪ್ಲೀಟ್ ಹಾಕು.
ಆ ಮತ್ತೆ ನೀ ಮಾತಾಡಲ್ಲ.
ಹ್ಮ ಮಾತಾಡ್ತೀನ ಅಲೋ.
ಹ್ಮ್
ನಿಂದ್ ಈಗ ಅಮೌಂಟ್ ತೋಸಕತತಿ ಏನು.
ನಂದ ಇಲ್ಲ. ತೋರ್ಸಕತಿಲ್ ನಂದು ನಂದು ನಾಲ್ಕ್ ಟಾಸ್ಕ್ ಕಂಪ್ಲೀಟ್ ಆಗೈತಿ.
ಹ್ಮ್
ಇನ್ನೊಂದ್ ನಂಬರ್ ಒಳ ನಾಲ್ಕ್ ಟಾಸ್ಕ್ ಕಂಪ್ಲೀಟ್ ಆಗೈತಿ ಇನ್ನೊಂದ ಟಾಸ್ಕ್ ಕಂಪ್ಲೀ ಟ್ ಮಾಡ್ಬೇಕು ಏನ್ ಮಾಡ್ತಾರ ಅವರು. ಗೊತ್ತಿಲ್ಲ.
ಹ್ಮ್ ನೀ ಏನು ಗ್ರೂಪಿಗೆ ಆಡ್ ಮಾಡ್ ಬ್ಯಾಡ್ಬಿಡು ನನ್ನ.
ಏನ
ಗ್ರೂಪಿಗೆ
ತಲಿಗೆ ಪಫಡ್ಡನ ಬಂದು ಹೊಡ್ತೀನ ನಿನಗ.
ಯಾಕೆ
ಹಾಕಿನಿ ಅವಾಗೆ ಹಾಕಿನಿ ಇನ್ನ ಅವ್ರು ಯಾಡ್ ಮಾಡಿಲ್ಲಾ ಬಾಳ ನಮ್ಮ್ಂತ್ತೋರು ನೂರ್ ನೂರ್ ಮಂದಿ ಆಕ್ತಿರ್ತಾರ.
ದಿನಾ ಹಾಕ್ ಮಾಡನ ದಿನ ದಿನಾನು ಹಾಕ್
ಏನ ಹಾ ದಿನಾ ಹಾಕಿ ಅವ್ರ ಕೈಲಿ ಚಪ್ಪ್ ಚಪ್ಪಲ್ಲಿ ಹೊಡುಸ್ಕೊತಿನಿ.
ಹೊಡುಸ್ಕೊ
ಏನ್ ಚಂದ ಏಳ್ತಿಯವ್ವ.
ಹೊಡುಸ್ಕೋ.
ಏನ್ ಮಾಡಕ್ಕತ್ತಿ.
ಕ್ಕೊಂಡನ್.
ಮಕ್ಕೊಂಡಿಯಾ.
ಹ್ಮ
ಜಲ್ದಿ ಮಕ್ಕೊಂಡಿ.
ನನಗ್ ಕಾಲ್ ನೌಸಕ್ಕತ್ತಾವ್.
ಹೌದಾ ದವಾಖಾನೆ ತೋಸ್ಬೇಕಿಲ್ಲ ಮತ್ತ.
ಆ
ಖನ್ ವಸದು ತೊತ್ಸದ
ಹಾ ತೋರ್ಸ್ಬೇಕಕ್ ಮತ್ತ ತೋರ್ಸುಲಿಲ್ಲ.
ಉಹು
ಆಕಿ ನವ್ ನೋಡಲ್ಲಿ. ಅಲೋ ಒಂದು ವಾಡ್ಸಪ್ನಾಗೆ ಹಂಗೆ. ಅಲ್ಲೈ ಹ ಅಷ್ಟೇ ಇದ್ದು ನೋಡು.
ಏನ್ ಮಾಡಕತಿ.
ಪ್ಪ ಪುಣ್ಯಾತ್ಮ.
ಹ್ಮ್ ಊಟ ಮಾಡಿ ಇಲ್ಲೊ.
ನಾಳೆ ನೀನು
ನಾನು ಮಾಡ್ದೆ ಆಗ್ಲಿ ಏನ್ ಮಾಡಿ
ಚಪಾತಿ ಇ ಪಲ್ಲಿ ರೈಸ್ ಸಾಂಬಾರ ಆಲೂಗಟ್ಟಿ ಪಲ್ಲಿ
ಮತ್ ಸ್ಟಡಿ
ಸ್ಟೇಡಿ ಮಕ್ಕೊಂಡಿನಿ
ಯಕ್ಕ
ನಾಳೆ ಮಾಡಬೇಕು
ಹ್ಮ್ ಮತ್ತತ್ ಸೋಮವಾರ ಎಕ್ಸಾಮ್ ಅದಲ್ಲ ನೋಡಿಯಾ ಹಲೋ ನಂಬಿಕೆ ಬಂತ ಈಗಾರ ಹಾ ಹಾ
ಹಾ ಹ್ಮ
ಸೋಮಾರ ಎಕ್ಸಾಮ್ ಅದಾವ ಅಂತಂದಿ
ಹಾ ಅದೌ
ಮತ್ತೆ ಓದ್ಬೇಕಿಲ್ಲ
ನಿದ್ದಿ ಬಂದೈತಿ ಏನುೂ ಓದಿಲ್ಲ ನಾಳಿಂದ ಚೆಂದಾಗ ಓದ್ತಾನೆ ಮುಗಸ್ಳ ಓದಿಲ್ಲ
ಹಾ
ಎರಡು ದಿನ
ಎರಡು ದಿನ ಕುಂತ್ ಎಲ್ಲಾ ಮುಗಸ ಬಿಡ್ತಿ ಹ್ಮ್
ನಂಗ ಈಗ ಓದಿದ್ ನೆನಪುಳ ಹಂಗಿಲ್ಲ ಅದ
ಹ ಹಾ ಅಲ್ಲಿ ನ ಹೆಂಗೆನ ಪ್ರಾರ್ಥನಾ ಕಾಲೇಜೊಳಗ
ಹ್ಮ ನಂಡೇ ಅಮ್ಮ ಮಾಡ್ತೀನಿ
ಹಾ ಎರಡು ದಿನದೊಳಗೆ ಎಲ್ಲ ಹಓದ್ ಮುಗಿಸಿ ಬಿಡ್ತಿದ್ದೆ
ಹ್ಮ್
ಹ್ಮ್ ಹ್ಮ್ ಬಸ್ ಟಾಪರ್ ಟಾಪರ್ ಹ್ಮ್ ಏನಲ್ಲ ಸುೃಷ ಹ ಸೃಷ್ಟಿ
ಹ ನಮಗೆ ಏನ್ ಹತರದಿಲ್ಲ
ಹ್ಮ್
ಆ ಸ್ಥಳ ಪಾಠು ಮಾಡ್ತಾನ ಆ ಸ್ಥಳ ಪಾಠು ಮಾಡ್ತಾನ
ಅದೇ ಏನಂದ್ಲವಾ
ಏನಿಲ್ಲ ಆಂಗ ಮಾತಾದಿಡ್ಲು
ಹ್ಮ್ ಹ್ಮ್ ಮತ್ತ
ಮತ್ತ ಈ ಸಮಾಚಾರ
ಸಮಾಚಾರ ಹ್ಮ್ ಏನ್ ಏನ್ ಹೇಳ್ಬೇಕಪ್ಪಾ ಹಾ ಹೇಳ ನನ್ ಗೊಂದ್ ಕಾಯತಿ ಹೇಳ ಯಾವ್ದಾರೂ
ಸರಿ ಹೇಳನಯ
ಹ್ಮ್ ಹೇಳು
ನಿ ಒಂದು ನಿಮಿಷ ಒಂದು ನಿಮಿಷ ನಿಂದ್ರಾಗ ಟೈಮ್ ಐತೆ ನಿನ್ ಕಡೆ
ಯಾಕ ನಿಂತೇತೇನಾ
ನನ ಗೊಪ್ಪಾ
ಆ
ಯ್ದನ್ ಕೇಳೇಳ
ಹಾ ಏಳ ಹಲೋ
ಹಾ ಹಾ ಅ ತಡಿ ಒಂದ ನಿಮಿಷ
ಏನ್ ಮಾಡಕತ್ತ
ಹಲವಾ
ಏನ್ ಮಾಡಗತ್ತ ಕೋತಿ
ಒಂದು ರಾಗ ಒಬ್ಬ ಹಣಮ್ಮಪ್ಪಿದ್ನಂತ
ಹಾ
ಕೇಳ್ತಿದ್ದೇನೆ
ಹಾ ಕೇಳಕತತಿ ಇದ್ನಂತ ಹಣಮಂತ ಇದ್ನಂತ
ಹಣಮ್ಮಪ್ಪ ಹಣಮ್ಮಪ್ಪ ರಾಮನ್ ಭಕ್ತಗಿದ್ದಂತ
ಹ್ಮ್
ಒಳ್ಳೆ ರಾಮನ್ ಭಕ್ತಗಿದ್ನಂತ
ಹ್ಮ್
ಅವಾಗ ಪ್ರತ ದಿನ ಹನುಮಪ್ಪ ಏನ್ ಮಾಡ್ತಿದ್ ಅ ರಾಮನ ಪಾದ ಕಮಲ್ಗಳಿಗೆ ಎಲ್ಲಾ ಹಿಂಗ್ ನಮಸ್ಕಾರ ಮಾಡೋದು ಮನ್ಸನ್ ಸುದ್ದಿಗೊಳಸ್ಕೋತಿದ್ಂತ
ಹಾ
ಅವ್ ಅನ್ಕೋತಿದ್ನಂತ ನಾನು ಬುದ್ಧಿಹೀನನಗಿನಿ ಮತ್ತೆ ಪೌನ ಪುತ್ರ ಹನುಮಂತ ಆಗೀನಿ ಅಂತ ತಾನ ತಾನ ಸ್ಮರಣೆ ಮಾಡ್ಕೋತಿದನಂತ
ಹ್ಮ್
ನೆಕ್ಸ್ಟ್ ನನಗ ಬಲಾ ಬುದ್ಧಿ ಮತ್ತು ವಿದ್ಯೆಯನ್ನ ಕರ್ಣಿಸಿ ಅಂತಂದ ಎಲ್ಲಾ ಒನ್ ಕಡೆ ಏನೋ ಕ್ಲೋಷ ಬಂದ್ರು ಎಲ್ಲಾ ದೂರ್ ಮಾಡಂತಂದ ಇವಂಗ ರಾಮಣ್ಣ ಅಮ್ಮಪ್ಪ ಕೇಳ್ತಿದಂತ
ಹ ಯಾರು ರಾಮನ್ನ ಹಣ ಕೇಳ್ತನಂತ ಹಾ ಹಾ
ಆಮೇಲೆ ಆಂಜಿ ಅಯವ ಎಲ್ಲಾ ಇದು ಕೊಟ್ಮ್ಯಂಗ ರಾಮ ಆಂಜಿನ ನೀವು ಅವಂಗ ಒಂದ್ ಅಪಾರ ಶಕ್ತಿ ಮತ್ತ ಜ್ಞಾನ ಭಂಡಾರ ಎಲ್ಲಾ ಸಿಗತೈತಿ
ಹ್ಮ್
ಆಾಗ ಹನುಮಂತ ನಮ್ಗೆ ಹನು ಆಂಜನೇಯಗೆಲ್ಲ ಜ್ಞಾನ ಗುಣ ಎಲ್ಲ ಜಾಸ್ತಿ ಆಗುತ್ತೈತೆ ಅವವಾಗ ಆ ರಾಮಣ್ಣ ಪರಮ ಭಕ್ತ ಆಗ್ತಾನವ
ಹ್ಮ್
ಅವಾಗ ರಾಮ್ ಏನ್ ಹೇಳ್ತಾನ ಅಂತಂದ್ರ ಅವ್ ಹೆಸರಿ ಇಡ್ತಾನ ಅಂಜನಿ ಪುತ್ರನಾಗ ನೀನ್ ಆಸಾದ ಆಸಾದ ಅಸ ಸಾಧಾರಣವಲ್ಲ ಅಸಾಧಾರಣ ಫಲವತ್ತು ನಿನ್ನ ಕಡೆ ಅಂತ
ಹ್ಮ್
ಆಮೇ ಮತ್ತ ಅವ್ ಕಡೆ ಈಗ ಹನುಮಪ್ಪ ಒಂದ ಆ ಎಲಕ್ಷಣಗಳ ಒಂದು ರೂಪಾಯಿ ಹೆಂಗಿರ್ತೇತ್ ಅಂದ್ರ
ಹ್ಮ
ಹ ದೇಹ ಹೆಂಗ ಇರ್ತತಿ ಅಂದ್ರ ಚಿನ್ನದ್ ಬಣ್ಣಕ್ ಅಂದ್ರ ಬಂಗಾರದ ಬಣ್ಣದ ತರ ಇತತಿ
ಹ್ಮ್
ಮತ್ತತ್ ಅವನ್ ಬುಜದ್ಮೇಲೆ ಜನಿವಾರ ಇರುತತಿ
ಹ್ಮ್
ಕೈ ಒಳಗ ವಾಜ್ರಇರುತೈತೇ
ಹ್ಮ್
ಮತ್ತ ಧ್ವಜ ಎನ ಇಸೇತಿ ಮತ್ ಅವ ಹೆಂಗ ಎಲ್ಲಾ ರಾಮನ್ ಒಂದು ಹೆಂಗ ಲ್ಲ ಕೆಲಸ ಮಾಡ್ತಿದಂತ ಒಂದು ಚತುರ ಅಂದ್ರೆ ಬುದ್ಧಿವಂತಿಕೆಯಿಂದ ಎಲ್ಲಾನೂ ಬಯಸ್ತಿದ್ದಂತ
ಹ್ಮ್
ರಾಮನ್ ಯಾವ್ದೇ ಒಂದು ಕೆಲ್ಸ ಹೇಳ ಮುದಿಗಾಳಿನಲ್ಲ ನಿಂತೆ ಎಲ್ಲಾ ಕೆಲ್ಸನೂ ಮಾಡ್ತಿರ್ತವಂತ
ಹ್ಮ್
ಬರೀ ಸದಾ ಯಾವ ನೋಡ್ರಾಮನ್ ಶಿಷ್ಯ ಬ ಬಕ್ತಗಿರ್ತಾನ
ಹಾ
ಆಮೇಲೆ ಅವ ಏನ್ ಅವಂಗ ಮತ್ತೆ ಈಗ ರಾಮ ಲಕ್ಷ್ಮ ಗೊತ್ತು
ಹ್ಮ್ ಗೊತ್ತು
ಮತ್ತ ಸೀತೆಯನ ಮೂರು ಜನ ಏನ್ ಮಾಡಿರ್ತಾನ ಅಂದ್ರ ತನ್ನ ಹೃದಯದೊಳ ಇಟ್ಕೊಂಡಿ
ಹ್ಮ್
ಆಮ್ಯಾಗ ಲಂ ಈಗ ಲಂಕಾದಾನ ಮ ಸಂಜೀವಿನಿ ಅಂತಂದ್ರೆ ಲಂಕಾ ಲಂಕಗೆ ದಹನ ಆಕೈತ್ ಗೊತ್ತು ಹ ಅವಾಗ ಶೀತೇನ್ ಹುಡ್ಕಕ್ಂತಂದು ಒಂದ್ ರೂಪ ದರ್ಶೋಗಿರ್ತಾನಾವ
ಹಾ
ಅವಾಗ ಏನ್ ಮಾಡತಾನ ಅಂತಂದ್ರ ಒಂದ್ ರೂಪದ ಆಳರತ ನೋಡು
ಹ್ಮ್ ಹ್ಮ್
ಅವಾಗ ರಾಮನ ಕಾರ ರಾಮನ ಒಂದು ಕಾರ್ಯಕ್ಕ ಅಂದ್ರೆ ರಾಮ ಬರಂಗಿಲ್ಲ ಸೀತ ಹುಡುಕೋಕ
ಹ್ಮ್
ಅದಕ್ಕ ಆಂಜನೇಯನ ಬಂದಿರ್ತಾನ ಸೀತನ ಕರ್ಕೊಂಡುಹೋಗಕ ಆ ಒಂದು ಟೈಮ್ವಾಗ ಆಂಜನೇ ಏನ್ ಮಾಡ್ತಾನ ಅಂತಂದ್ರೆ ಎಲ್ಲರನ್ನೂ ಸರಿಸಿ ಲಕ್ಷ್ಮನ ಪ್ರಾಣ ಮ ಸಂಜೀನ ಪ್ರಾಣವನ್ನ ಪರ್ವತವವನ್ನು ತಂದಿಡ್ತಾನ ಅಂತ ಗೊತಿದ್ನ ಲಕ್ಷ್ಮ ಲಕ್ಷ್ಮಣನ ಪ್ರಾಣ ಹೆಂಗ ಉಳಿಸ್ತೇನೆ ಅಂದ್ರ ಸಂಜೀವಿನಿ ಪರ್ವತವ್ಣೆ ತಂದು ಎತ್ತಿ ಎಡ್ಕೊ ಬರ್ತಾನಲ್ಲ ಕೈಯಾಗ
ಆಮೇಲೆ
ಹಾ ಕೆೆಳಕತ್ತೆತ್ತಿ
ಆಮೇಗೆ ರಾಮನ್ ಆವಾಗ ಶ್ರೀರಾಮನ ಏನ್ ಮಾಡ್ತಾನಂದ್ರೆ ಹನುಮಂತನನ್ನ ಭರತನಿಗೆ ಸಮಾನವಾದ ಪ್ರೀತಿಯ ಸೋದರನಂದು ಹೊಗಳ್ತಾನ ರಾಮ್ ಏನ್ ಮಾಡ್ತಾನಂತಂದ್ರ ಇವಂಗ ಯಾವಗ ಹಗ ಆಂಜನೇಯಗ ನನ್ನ ಪ್ರೀತಿಯ ಸಹೋದರನಂದು ಹೇಳ್ತಾನ ಅವಾಗ ಬ್ರಹ್ಮ ಶಿವ ನಾರದರು ಎಲ್ಲಾರೂ ಸೇರಿ ದೇವತೆಗಳು ಎಲ್ಲಾರೂ ಸೇರಿ ಏನ್ ಮಾಡ್ತಾರ ಅಂತಂದ್ರೆ ಹನುಮಂತನ ಒಂದು ಆ ಕೀರ್ತಿಯನ್ನ ಎಲ್ಲಾರು ಮಾತಾಡ್ತಾರ ಅಂದ್ರ ಅವಂತಿವೆಲ್ಲಾ ಹೊಗಳ್ತಾರ ಅವನ ಬಗ್ಗೆ
ಹ್ಮ್ ಏನಂತ ಹೊಗಳ್ತಾರ
ಅವೆಲ್ಲಾ ಮಾಡಿದ್ದ ಮತ್ತೆ ಲಂಕೆ ಒಳಗ ಅಲ್ಲ ಹ ಇವನ ಲಕ್ಷ್ಮಣನ್ ಕರ್ಕೊಂಡ್ ಬಂದಿದ್ದೆ ಸಂಜೀವನಿ ಪರ್ವತನೆ ಮುತ್ಕೊಂಡು
ಹಾ ಹಾ
ಮತ್ತ ಒಂದು ಅವ ಏನ್ ಮಾಡ್ತಾನಂತಂದ್ರ ಅವಂಗೊಂದ್ ಫಲ ಬರತ್ತಾ ಅನುಗ್ರಹದ ಫಲಗಳು
ಹ್ಮ್
ಅವ್ ಬಾಲ್ಯದೊಳಗ ಏನ್ ಮಾಡ್ತಾನಂದ್ರ ಸೂರ್ಯನನ್ನ ಏಳಿದು
ಮತ್ತೆ ಹ ಇರ